ಹಲೋ ಹಲೋ
ಹಲೋ ಕೇಳಿಸಿದೀಯ ಮೇಡಮ್
ಹಾ ಕೇಳ್ಸಿದೆೇನೆ
ಹಾ ಮೇಡಮ್ ಸ್ವಲ್ಪ ಹೊರಗಡೆ ನಾಯ್ಸ್ ಜಾಸ್ತಿ ಇದೆ
ಹೊ ಕಡ್ ಕಳಿಸಿದೆಯಾ
ಹಾ ಕೇಳಿಸತಿದೆ
ಹ್ಞಞ ಇ ಮಾಡ್ತಾಿದ್ರ
ಏನಿಲ್ಲ ಹಲೋ
ಹ
ಹಾ ಹೇಳಿ ಮೇಡಮ್ ನೀವ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಕೂತ್ಕೊಂಡಿದ್ವಿ ನೋಡಿ ನೀವೇನು ಮಾಡತರ
ನಾನು ಸೇಮ ಮಳೆ ತುಂಬಾ ಬರ್ತ ರ್ತೆ ಅಲ್ಲಿ ಬರ್ತಿದ್ದ್ಯಾ ಮಳೆ
ಇಲ್ಲಿ ಮಳೆ ಬರ್ತಿಲ್ವಾ ಬರ್ತಿಲ್ಲ ಮಳೆ
ಹೌದಾ
ಹ್ಮ
ಅಡ್ಗೆ ಮಾಡಿದ್ರ ಮಾಡ್
ಅ ಅಡ್ಗೆ ಇವಾಗ್ ಮಾಡ್ಬೇಕಿತ್ತು ಈ
ಹಾ ನಾನು ಪ್ರಿಪೇರ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಿದ್ದೀರಾ
ಮಲ್ಲ ಚಪಾತಿ ಪಲ್ಯೆ ಮಾಡ್ತ ತ ಅಂದಕೊಂಡವಿ ಹ್ಮ್
ಯಾವ ಪಲ್ಯ
ಬೆಂಡಿಕೆ ಪಲ್ಯ ಮಾಡ ಹ್ಮ್ ಹ್ಮ್ ನೀವೇನ್ ಮಾಡ್ಬೇಕ ಅನ್ಕೊಂಡಿದ್ದ ತರ
ಏನುೂ ಇಲ್ಲ ನಮ್ದು ಮುದ್ದೆ ಅನ್ನ ಸಾಂಬಾರ್
ಹ್ಮ್ ಇ ಕಡೆ ಎಲ್ಲ ಮುದ್ದೇನ ೇಮಸ ಹ್ಮ್ ಹೌದ
ಹೌದು ನಿಮ ಹುದ್ದೆ ಮಾಡಕ್ ಬರ್ತದ
ಹ ಮುದ್ದೆ ಮಾಡಕ ಬರುದಲ್ ಅರೆ ಅದ್ರ ಗಂಜಿ ಅಂತಾರಲ್ಲ ಅದದು ಮಾಡೋಕ್ಕೆ ಬರುತ್ತೆ
ಹ ಅದೇ ರಾಗಿ ಅಂಬಲಿ ತರ ಮಾಡ ಹ ರೌಂಡ ಆಗ
ಹ ಆತ್ರ ಬರುದಿಲ್ಲ ನಿಮ್ಗೆಸರಿ ಹ್ಮ್ ಹ್ಮ್ ಟ್ರೈ ಮಾಡೋದಾಗಿಲ್ಲ ಸ್ವಲ್ಪ ಹಾಳಾಗ್ತಾ ಹೋಗುತ್ತೆ
ಹಾ ಮ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರುತ್ತೆ ನೀವು ಆ ಈಗ ಸೇಮ ಅದ್ ಹೆಂಗ್ ಮಾಡ್ತ ಇದು ಹಂಗೆ ಸ್ವಲ್ಪ ಇದು ಪೌಡರ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬೇಕಾಗುತ್ತೆ
ಹೌದಾ ನೀರ ಆಳದ ತಗೊಂಡಿ ಇಟ್ಕೊಬೇಕ
ಹ್ಮ
ಎರಡು ಕಪ್ ನೀರಿಗೆ ಒಂದು ಬೌಲ್ ಹೀಟ್ ಆಗ್ಬೇಕತ್ತು
ಹಾ
ಗೇಸ್ ಮ ಗಾಸ್ ಮೇಲೆ ಇಟ್ಕೊಂಡು ತಿರ್ಕೊಂತಾನೇ ಇರ್ಬೇಕಂದ ಗೊತ್ತು
ನ ನೀವು ಅದು ಕನ್ಸಿಸ ನ್ಸ ಗೊತ್ತಾಗುತ್ತೆ ಫಸ್ಟ್ ನೀವು ನೀ ಚೆನ್ನಾಗ್ ಕಿಸ್ದಷ್ಟು ಹ್ಮ ಸ್ವಲ್ಪನೆೇ ಈಗ ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸ್ಿಗೆ ಒಂದು್ ಟೂ ಗ್ಲಾಸಸ್ ಹಿ ಹಾಕಿದ್ದೀವಿ ಅಂದ್ರೆ ಗೊತ್ತಾಗುತ್ತೆ ಅದು ಸ್ವಲ್ಪ ಪ್ಪ ಅಂಗ ಅ ಅದು ಹಿಟ್ ಹಾಕಿದ್ಮೇಲೆ ಸ್ವಲ್ಪ ನೀರು ಕುದಿ ಬರ್ತಿರ್ಬೇಕಾದ್ರೆ ಹಿಟ್ ಹಾಕ್ಬೇಕು ಹಿಟ್ ಹಾಕ್ ಹಾಕಿದ್ಮೇಲೆ ನಾವು ಸ್ವಲ್ಪ ಅದು ಕುದಿ ಬರಕ್ ಸ್ಟ್ ಆಗುದು ಅವಾಗ ನಮಗ್ ಗೊತ್ತಾಗುತ್ತೆ ಹಿಟ್ಟು ನೀರ್ಾಗ್ತಿದ್ಯೋ ಏನ್ ಗಟ್ಟಿ ಆಗ್ತಿದ್ಯೋ ಅಂತ ಅವಾಗ ಮತ್ತೆ ಇನ್ನೊಂದ್ ಸ್ವಲ್ಪ ಚೂರುಚೂರ ಬೇಕಾದಾಗೆಲ್ಲ ಈಗ ನೀವ್ ಚಪಾತಿ ಹೆಂಗೆ ಆ್ ಚಪಾತಿ ಹದಕ್ ಹೆಂಗೆ ನೀರ್ ಹಾಕತೀರೋ ಅದೇ ತರ ಹ್ಮ್ ಹಾ ಅದೇ ತರ ಬಟ್ ಫಸ್ಟ್ ಅ ನೀವು ಹೀಟ್ ಮಾಡ್ಬೇಕಾಗುತ್ತೆ ನೀರು ಸ್ವಲ್ಪ ಹ ಯಾವ ತರ ಅಂದ್ರೆ ಹ ಹ ನೀರ್ ಹಕ್ು ಒಂದ್ ರೌಂಡ್ ಕುದಿಯಕ್ ಬರುತ್ತಲ್ಲ ಬ ವೇಪರ್ಸ್ ಬಬಲ್ಸ್ ಎಲ್ಲ ಫ್ಮ್ ಆಗ್ತ ಇರುತ್ತೆ ನೋಡಿ ಅವಾಗ
ಹಾ
ಹಿಟ್ ಹಾಕ್ಬೇಕು ಎರಡು ಸಾಕು ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಬೇಕಾ ಇಲ್ಲ ಇಷ್ಟೇ ಸಾಕ ಅಂತ ಆಮೇಲೆ ಅದು ಇನ್ನೊಂದ್ಸರ್ತಿ ಕುದಿ ಬರಕ್ ಸ್ಟಾರ್ಟ್ ಆಗುತ್ತೆ ಅವವಾಗಿಂದ ಒಂದು ಕೋಲು ಸ್ಟಿಕ್ ಏನಾದ್ರು ಪರವಾಗಿಲ್ಲ ಆ ಚಪಾತಿ ತೆಗತೇವಲ್ಲ ಚುಚುಣ್ಕ ಆದಾಗ ಪರವಾಗಿಲ್ಲ ಅದ್ರಲ್ಲಿ ಚೆನ್ನಾಗ್ ನಾತ್ಕೋಬೇಕು
ಹ್ಮ
ಹ್ಮ್ ಹಂಗೆ ನಾತ್ಕೋತಾ ಇದ್ರೆ ಅದು
ಆರಗಡೆ ಎಣ್ಣೆ ಹಚ್ಕೋಬೇಕ ನ.
ಇಲ್ಲ ಇಲ್ಲ ಎಣ್ಣೆಯನ ಅವಶ್ಯಕತೆ ಇಲ್ಲ ಹಿಂಗ ಸಾಫ್ ಫುಲ್ ಸಾಫ್ಟ್ ಆಗ್ಬೇಕಿದ್ರೆ ಎಣ್ಣೆ ಆ. ನಚ್ಕೋಬಹುದು ಇಲ್ಲ ಅಂದ್ರೆ ಹಾಗೆ ನಾತ್ಕೋಬೋದು ಚೆನ್ನಾಗೆ ನಾತ್ಕೊ್ಬಿಟ್ಟು ಅದು ಹಿಟ್ಟು ಮಧ್ಯೆ ಮದೆ ಉಳ್ಕಳುತ್ತೆ ನಾವ್ ರೌಂಡ್ ಕಡ್ದಾಗ ಅತ್ ಅದು ಉಳ್ಕೊಂಡಿರೋ ತರ ಮಾಡ್ಬೇಕು ಫಸ್ಟ್ ಫಸ್ಟ್ಗೆ ಆತರ ಉಳ್ಕಳುತ್ತೆ ಆಮೇಲೆ ಆಮೇಲೆ ಹೋಗ್ತಾ ಕರೆಕ್ಟ್ ಆಗುತ್ತೆ.
ಆದ್ರೂ ನಿಮ್ ಸೈಡ್ ಅಲ್ಲಿ ಆತರ ನಮ್ಮ. ಅ ಮುದ್ದೆನ ಮಾಡಬೋದು
ಹಲೋ
ಅಲೋ ಆದ್ರೂ ನಿಮ್ ಕಡೆ ಮಾಡೋದು. ಯತ್ತರಾ ಮುದ್ದೆ
ಹಾ.
ನಮ್ಮ ನಮ್ ಕಡೆ ಆತರ ಬರುದೇ ಇಲ್ಲ. ಹಾ ಕೇಳ್ಸ ತಿದೆ ನೆಟ್ವರ್ಕ್ ಇಶ್ಯೂ ಇದೆಯಾ ನಿಮ್ಮ ಹತ್ರ.
ಈಗ ನಿಮ್ ಕಡೆ ಎಲ್ಲಾ ಚಪಾತಿ ಮಾಡ್ತರಲ್ಲ ಆತರ ನಮ್ಗೂ ಸ್ವಲ್ಪ ಬರದಿಲ್ಲ
ಹೌದ ನೀ ಜಾಸ್ತಿ ಮುದ್ದೆನೆ ಮಾಡೋದಾ
ಹ್ಮ್ ಹಾ ಜಾಸ್ತಿ ಮುದ್ದೆ ಮಾಡೋದು ಅಕೇಶ ನಲ್ಲಿ ಚಪಾತಿ. ಹ ರೊಟ್ಟಿ ರೊಟ್ಟಿ ಮಾಡ್ತೀವಿ ಆದ್ರೆ ಅಕೇಶನಲ್ಲಿ ಅಂದ್ರೆ ಇವಾಗ ಒಂದ್ ಮಂತ್ ತಲ್ಲಿ ಒಂದು ಅ ಟೆನ್ ಮಿಸ್ ಮಾಡಿದ್ರ ಮಾ
ಅಷ್ಟೇನಾ ನಮ್ಮಲ್ಲಿ ಕಂಟಿನ್ಯೂ ಇರುತ್ತೆ ಡೈಲಿ ರುಟೀನ್ ಇದ್ದಂಗೆೆ ರೊಟ್ಟಿ ಚಪಾತಿ.
ಹಾ ಮತ್ತ ಮತ್ತೆ ನಮ್ಗ್ ಹಾ ಕುಡುದ್ವಿ ಅಂದ್ರೆ ನಮ್ ಸೈಡ್ ಎಲ್ಲ ಜಾಸ್ತಿ ನೀರು ವಾಟರ್ ಕನ್ಸ್ಯೂಮ್ ಮಾಡ್ಬೇಕು ಮಾಡ್ಬೇಕು ಅನಸ್ತಾ ಇರುತ್ತೆ ಫೀಲ್ ಆಗ್ತಿ ಇರುತ್ತೆ ಅದೇ ಮುದ್ದೆ ಊಟ ಮಾಡಿದ್ರಿಂದ್ರ ನೀರ್ ಅಷ್ಟು ಕುಡಿಬೇಕ ಅನ್ಸಲ್ಲ
ಹೌದಾ ಅದು ಹೆಲ್ತ್ನು ಚಲೋ ರಾಗಿ ಈ ಮುದ್ದೆ ನಮ್ಮ ಸೈಡ್ ಎಲ್ಲ ರಾಗಿ ಮುದಿ ಬದಲಿ ಅನ್ನ ಸಾಂಬಾರ್ ಅನ್ನ ಸಾಂಬಾರಂತೆ ಅದನ್ನೇ ತಿನ್ನೋದು. ಜನ
ನನ್ ತಂಗಿ ಹ ರಾಗಿ ಮುದ್ದೆ ರಾತ್ ನೈಟು ಅನ್ನ ಇಲ್ಲ ಅಂತ ಪರವಾಗಿಲ್ಲ ರಾಗಿ ಮುದ್ದ ಬ ಹ್ಮ
ಮೆಸ್ಸಿಗೂ ಚಲೋ ರಾಗಿ ಮುದ್ದೆ ಹಾಗೆ ನೋಡಿದ ಹೆಲ್ತಿಗೂ ಚಲೋ ಅಂತ
ಹಾ ಮತ್ತೆ ವೈಟ್ಗೆ ವೈಟ್ ಲಾಸ್ ಮಾಡಕ್ ಈಸಿ
ಹದೆ ಆದ್ರೆ ಈ ಟಂಪಲ್ ಇನೋ ಸರಿಯಲ್ಲ ಅಂತಾರಲ್ಲ
ತಂಪ ತಪ್ಪಿನ ತಂಪಿನಗಾಲ್ದಾಗ
ಹಾ ಹಾ
ಹ ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ಇಲ್ಲ ತಿನ್ಬೋದು ಸಾಂಬಾರು ಈಗ ಚೇಂಜ್ ಮಾಡ್ಕೊಂತರ್ಬೇಕು ಸಾಂಬಾರ್ಗೆ ಚೂರು ಹಿಂಗು ಮ ಶುಂಠಿ ಬೆಳ್ಳುಳ್ಳಿ ಯತ್ರ ಜಾಸ್ತಿ
ಜಾಸ್ತಿ ಆಗ್ಬೇಕೇ ಹ್ಮ್ ಹೊಟ್ಟ ಬೇಳೆ ಸರ್ ಒಂದೇ ಮಾಡ್ತಿರೋ ಹಿಂಗ ನಾಟಿ ಸಾರ್ ಆತರ ಮಾಡ್ತ ಪತ್ರ
ನಾವು ಬೇಳೆ ಸಾರು ಮಾಡ್ತೀವಿ ಆಂತೀವಿ ಆ ಮತ್ತೆ ಮತ್ತೆ ಕಾಳು ಹ ಇದು ಕಡ್ಲೆ ಕಾಳು ವೆರೈಟಿ ವೆರೈಟಿ ಬರ್ತಾವ ನೋಡ್ರಿ ಹಾ ಹೆಸರು ಕಾಳು ಕಡ್ಲೆ ಕಾಳು ಆ ಹಳ್ಸಂದೆ ಕಾಳು ಆತರ ಎಲ್ಲಾ ಕಾಳು ಮಾಡ್ತೀವಿ ಬಸ್ಸಾರ್ ಜಾಸ್ತಿ ಮಾಡ್ತ ಅಂದ್ರೆ ಉಪ್ಸಾರ್ ಉಪ್ಸಾರ್ ಅಂತೀರ ಉಪ್ಸಾರ್ ಜಾಸ್ತಿ ಮಾಡ್ತೀವಿ ಉಪ್ಸಾರ ಅಂದ್ರೆ ಆ ಸ ತೆಳ್ಳುಗ್ ನೀರ್ ತರ ಇರುತ್ತೆ ಅದ ಸೈಡ್ ಗೆ ಪಲ್ಯ ತರ ಇರುತ್ತೆ ನೋಡ್ರಿ ಬಸ್ ಸಾಂಬಾರು ಉಪ್ಸಾರು ಏನೋ ಅಂತ ನಮ್ ಸೈಡು ಬಸ್ ಸಾಂಬಾರ್ ಉಪ್ಸಾರು ಅಂತ ಹ
ಹ್ಮ್ ಅ್ದ ಮಾಡಬೇಕ ನ ಇವಾಗ
ಹ್ಮ್ ಮತ್ತೆ ಮತ್ತೆ ನಾನ್ ವೆಜ್ ಅಂದ್ರೆ ಮಾಮೂಲಿ ಎಲ್ಲ ಎಲ್ಲ ಹೆಂಗ್ ಮಾಡ್ತಾರ ಹಂಗೆ
ಹ್ಮ್ ನಮಂತಲ್ಲ ನಾನ್ ವೆಜ್ ಕಡಿಮೆ ಪೂರಾ ವೆಜ್ ಜೋಡ ಮಾತ್ರ ಹ್ಞ ಯಾರ ತಿನ್ನೋದೇ ಇಲ್ಲ
ನಮ ಸೈಡ್ ನಾನ್ ವೆಜ್ಜ್ ಸ್ವಲ್ಪ ಜಾಸ್ತಿ
ಮತ್ತೆ ಆಹ ನಿಮ
ಹಾ
ಆ ಅದು ಈ ಕಡೆನೆ ಆ ಸ್ವಲ್ಪ ನಿಮ ನಿಮ್ದಿಂದ ಸ್ವಲ್ಪ ದೂರ ಹ ಹ ಬೇಡ
ಹಾ
ಮತ್ತೆ ಅ ಏನ್ ವರ್ಕ್ ಮಾಡ್ತಿದ್ದೀರಾ ಯಾದರು ಟ್ರಾವೆಲ್ ಮಾಡ್ಬೇಕ ಅನ್ಕೊಂಡಿದೀರಾ
ಟ್ರಾವೆಲ್ ಇವ ಸಂಡೇ ಇತ್ತಲ್ಲ ಟ್ರಾವೆಲ್ ಮಾಡಬಂದ್ ಟ್ರಿಪ್ ಹೋಗ್ ಬಂದ್ವಿ ಇವತ್ತು ಉಳ್ವಿ ಅಂತ ಇಲ್ಲಿ ದೇವರ ಕಡೆ ಹೋಗಿದ್ವಿ ಅ ಅಿ ಮ ಮಸಾಲಾ ಹಾ ಹಾಗ ದವು ಸ್ಥನಕ್ಕೆ ಹೋಗಿದ್ವಿ ಇವತ್ತು ಬೆಳಿಗ್ಗೆ ಫುಲ್ ರಶ್ ಇತ್ತು
ಹ್ಮ ಜನ ಬಾಳ ಇರ್ತಾರನೋ
ಹಾ ಬಾಳ ಜನ ಆಯ್ತು ನಾಳ ಬೇರೆ ಅಮಾವಾಸ್ಯೆ ಆಲ ಇ ಜಾಸ್ತಿ ಮಂದಿ ಬರುತ್ತೆ ಹ್ಮ್ ಹೋಗಿ ಹಣ್ಣು ಕಾಯಿ ಎಲ್ಲಾ ಮಾಡಸ್ಕೊಂಡ್ ಮನೆಗೆ ಬಂದು
ಅದು ಬೇರೆ ಹ
ಫುಲ್ ಜಂಗಲಲ್ಲಿದೆ ಅ ದೇವ ದೇವ್ರಸ್ಥಾನ ಹಕೇ ಗಟಾಗಬರುತ ಬಂದು ಬಪಸ್
ಹಾ ಇವಾಗ ದೇವ್ ದೇವ್ರಿಗೆ ಹೋಗದಂದ್ರೆನೆ ಒಂದ್ ದೊಡ್ಡ ಸರ್ಕಸ್ ಮಾಡ್ದಂಗ ಆಗುತ್ತೆ ಫ್ರೀ ಬಸ್ಸ ಇವಾಗ ವಿದ್ಯಾರ್ಥಿಗಳಿಗೂ ಫ್ರೀ ಮಾಡ್ಬಿಟ್ಟಿದ್ದಾರೆ
ಹ ಹೌದು
ಇನ್ನು ಬಸ್ಸಲ್ಲಿ ಹೋಗೋದಂದ್ರೆನೆ ದೊಡ್ಡ ದೊಡ್ಡ ಸರ್ಕಸ್
ಹ್ಮ್ ಎಲ್ಲಾ ಹೆಣ್ಮಕ್ಳ ಹತ್ ಕುಪ ಮುತಾರಾರೆ ಸೀಟ್
ಹ್ಮ ನಿಂತ್ಕೊಂಡೆ ಅದ ಯಾವ್ದೋ ಕಾಲ ಜಾಯಮಾನ ಆಯ್ತು ಅನ್ಸ ಸುತ್ತ ಬಸ್ ಅ ಕೂತ್ಕೊಂಡು ಹೋಗಿ ನಾವ್ ಅದಕ್ಕೆ ಬಸ್ಸಲ್ಲಿ ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಕೂರದ ಕೂರಂಗೆ ಎಲ್ಲಾ ಕೂರಿದ್ರು ಹ ಹೋದ್ರು ಸೀಡ್ ಸಿಗಂಗಿಲ್ಲ ಅದಕ್ಕೆ ಹೋಗೋದ ಬಿಟ್ಬಿಟ್ಟಿದೆ ಹ ಹೋದ್ರು ಏನಾದ್ರು ಹ ಫ್ಯಾಮಿಲಿ ಜೊತೆಗೆಲ್ಲಾ ಹೋದ್ರೆ ಕಾರಲ್ಲಿ ಇಲ್ಲ ಹ ಚ ಪ್ಪ ಅ್ಣ್ ಯಾರಾದ್ರರು ಇದ್ರರು ಅವ್ರ ಜೊತೆಗ್ ಹೋಗ್ ಬರೋದ ಬಸ್ ಸಲ ಅಂತ ನಾವ್ ಹೋಗಂಗಗೆ ಇಲ್ಲ ನೋಡ್ರಿ
ಹ್ಮ್
ಹ್ಮ ಫ್ರೀ ಮಾಡ್ಬಿಟ್ಟು ಹಾಳ್ ಮಾಡ್ಬಿಟ್ರು ಇವಾಗ ಮತ್ ವಿದ್ಯಾರ್ಥಿಗಳು ಈಗ ಅದ್ ಹೆಂಗ್ ತೆಗಿಬೇಕಾಗಿತ್ತು ಅಂದ್ರೆ ಳ್ಳ ತಗದ್ಬಿಟ್ಟು ಬರೀ ವಿದ್ಯಾರ್ಥಿಗಳಿಗೆ ಮಾತಾಡ್ಬೇಕಾಗಿತ್ತು ಅವಾಗ ಚೆನ್ನಾಗಿರೋದು
ಅದ ವರ್ಕರ್ಸ್ಗೆ ಅಷ್ಟೇ ಅಷ್ಟೆ ಮಾಡ್ಬೇಕಾಗಿತ್ತು ಸುಮ್ಮನೆ ಎಲ್ರುೂನು ಹೊರ್ಗಡೆ ಬಂದ್ಬಿಡ್ತಾರ ಎಲ್ಲಾ ಉದ್ಯೇವಸ್ಥಾನದ ನಾನು ಹ್ಮ್ ುರಿ ಐತಲ್ಲ ಅಂತ ಎಲ್ಲರು ಅದ್ಡ ನಿಂದ್ ಬಿಡತಾರೆ ಹಯಂತ ಪೆಟ್ರೋಲ್ ಬೆಲೆ ಜಾಸ್ತಿ ಆ ಜಾಸ್ತಿ ಅಂತಾರೆ ಈಗ ಕಡಿಮೆ ಮಾಡಿದೆ ಅದೆಲ್ಲ ಕಡಿಮೆ
ಹಾ ಇವಾಗ ಮೊದ್ಲ ಆರ್ಥಿಕತೆ ಇದೆ ಕರ್ನಾಟಕದ್ದ ಇವಾಗ ಪೆಟ್ರೋಲ್ ಖಾಲಿ ಪೆಟ್ರೋಲ್ ಹೊಡ್ತಾ ಬಿತ್ತಂದ್ರೆ ನಮ್ಗೆ ಬಲ್
ಹ್ಮ್
ಆತ್ ನೋಡ್ರ ನಾವ್ತ್ ಗಂಗಗೆಿಲ್ಲಾ ಏನಿಲ್ಲ ಆಮೇ ಲಾಕ್ ಡೌನ್ ಮಾಡ್ಕೊಂಬತ್ ಹೇಳ್ರಿ
ಹಾ ಎಗೆ ಅಗುತ್ತೆ ಹಾ ಮತ್ತೆ
ಈತರ ರೀ ಹ್ಮ್